ಹಲೋ,
ಹ, ನಮಸ್ಕಾರ. -
ಬರ
ಚೆನ್ನಾಗಿದ್ದೀರಾ, ಎಲ್ರು ಚೆನ್ನಾಗಿದ್ದೀರಾ ನಿಮ್ ಕುಟುಂಬದವರೆಲ್ಲಾ., - ನಾವು ಎಲ್ಲಾ ಚೆನ್ನಾಗಿದ್ದೀವಿ. - ಏನ್ ತಿಂಡಿ ಆಯ್ತು ಕಾಫಿ, ಟೀ, ತಿಂಡಿ ಎಲ್ಲಾ ಆಯ್ತಾ. -
ಹಾ, ಕೂಡ್ದಿವಿಚಹಾ ಕೂಡಿದ್ದ ವಿ, - ಜೊತೆಗೆ ತಿಂಡಿನೂ ಆಯ್ತು. - ನಾವುಪ್ಪತ್
ಆಯ್ತು. - ಮತ್ತ ಆಗ್ಲಿಲ್ಲಾ ಏನ್ ತಿಂದ್ರಿ. -
ನಾವು ಚಪಾತಿ ತಿಂದ್ವಿ. -
ಹೌದಾ, ನಮಗ ಇನ್ ನಾವ- ತಿಂದಿಲ್ಲ ಇನ್ನು. ಎಂಟು ಗಂಟೆಯಿಂದ ಶುರು ಆಗುತ್ತೆ. ಆದ್ರೂ ಇನ್ನು ಹೋಗಿಲ್ಲ ಹೋಗ್ಬೇಕು ನಮಗ್ ಇಲ್ಲಿ ಪಿಜಿಲ್ಲಿ ಕಾಫಿ ಟೀ ಅಂತ್ ಕೋಡ. ಲ್ಲ ಮೂರತ್ತು ಊಟ ಕೊಡ್ತಾರ ಅಷ್ಟೇ, -
ಅಷ್ಟೇ ಅ ಪಿ, ಜಿ ಅಲ್ಲ ಅಷ್ಟೇ
ಅಷ್ಟೇ ಏನ್ ಮಾಡಕ್ಕ ಆಗಲ್ಲ ಅದಕ್ಕೆ. - ಇರ್ಬೇಕ ನಾವು. ಏನ್ ಊಟ ಅಂದ್ರೆ ತುಂಬಾ ಇಷ್ಟ ಪಡ್ತೀರಾ ನೀವ್ ಅಂದ್ರೆ ನಾಷ್ಟದ್ರಲ್ಲಿ ಏನ್ ಇಷ್ಟ ಇಲ್ಲ ಅಂದ್ರೆ ಅನ್ನ ಸಾರ್ ಮಧ್ಯಾಹ್ನ ಹೊತ್ತಲ್ಲಿ ಏನ ಇಷ್ಟ ಇಷ್ಟ ಪಡ್ತೀರಾ ತಿನ್ನಕ್ಕೆ ಮತ್ತೆ ಮತ್ತೆ ರಾತ್ರಿ ಹೊತ್ತಲ್ಲಿ ಏನೇನ್ ಇಷ್ಟ ಪಡ್ತೀರಾ ನೀವು ಆಹಾರನ
ನಾವು ಬೆಳಿಗ್ಗೆ ಹೊತ್ತು ನಾಷ್ಟ ಅಂದ್ರೆ ಹಹ ಒಂತರ ಆ ಪಲಾವು ಅದಾದ ನಂತರ ಈ ದೋಸೆ
ಇಂತವು ಇಷ್ಟ ಪಡ್ತೀರಾ ಮತ್ತೆ ಮಧ್ಯಾಹ್ನ ಸಮಯದಲ್ಲಿ ಏನೇನ್ ಇರ್ಬೇಕು ಕಣ್ಕೊಂತೀರಾ
ಮಧ್ಯಾಹ್ನದಲ್ಲಿ ಅನ್ನ ನಾ ರಾತ್ರಿ ಅಷ್ಟೇ
ಹಪ್ಪಳ ಇಂಥವೇನು ಇಷ್ಟ ಪಡಲ್ವಾ ಮಧ್ಯಾಹ್ನ
ಏನಿಲ್ಲ ಇಲ್ಲ ಹಂಗೇನಿಲ್ಲ ಸಾಕ್ ಅಷ್ಟು ಮಟ್ಟಿಗೆ ಸಾಕ್
ಹೌದಾ ಮತ್ತೆ
ಹ ಹ ರಾತ್ರಿಗೆ ಮತ್ತ ಸ್ವಲ್ಪ ಒಂದ್ ರೊಟ್ಟಿ ಇಲ್ಲ ಮುದ್ದೆ ತಿಂತೀವಿ ಹಾ ಅದ್ರ ಜೊತೆಗೆ ಸ್ವಲ್ಪ ಅನ್ನ ಅಷ್ಟೇ
ಅಂದ್ರೆ ನಿಮ್ಮ್ ಮನೆಯಲ್ಲಿ ರಾತ್ರಿ ಹೊತ್ತು ಮುದ್ದೆ ಇರುತ್ತ ಮತ್ತೆ ಬೆಳಗ್ಗೆ ಹೊತ್ತುಇರಲ್ಲ ಹಾ
ಇರಲ್ಲ ಬೆಳಿಗ್ಗೆ ಹೊತ್ತು ಬರೆ ಅನ್ನ ಅಷ್ಟೇ
ಹೌದಾ ಅಂದ್ರೆ ಒಂದೊಂದ ಕಡೆ ಬೆಳಿಗ್ಗೆ ಹೊತ್ತು ಮುದ್ದೆ ಮಾಡ್ತಾರೆ ಒಂದೊಂದ್ ಕಡೆ ನಾ ರಾತ್ರಿ ಹೊತ್ತು ನಮ್ಮ ಮನೆಯಲ್ಲಿ ರಾತ್ರಿನೇ ಬೆಳಿ ಗೆ ಮಾಡಲ್ಲ ಅಂದ್ರೆ ಒಬ್ಬೊಬ್ಬರು ನನಗ್ ಗೊತ್ತಿ ನಮ್ ಮನೆ ಹತ್ರ ಇರೋರಗೆ ಬೆಳಿಗ್ಗೆ ಅಂದ್ರೆ ಮುದ್ದೆ ಇರ್ಬೇಕು ಅನ್ನೋ ತರ ಇರ್ತಾರೆ ಅಜ್ಜಿ ತಾತ ಅವರು ಇರ್ತಾರಲ್ಲಾ ಮನೇಲಿ
ಅ ಅವ್ರಗೆ ಬೆಳಿಗ್ಗೆ ಬೆಳಿಗ್ಗೆಗೆ ಮುದ್ದೆ ಇರ್ಬೇಕು ಮತ್ತೆ ಶಾಲೆೆಗೆ ಹೋಗ್ತಿದ್ದೀರಾ
ಸ್ವಲ್ಪ ಜೋರಾಗಿ ಮಾತಾಡ್ತೀರಾ
ಹ ನೀವ್ ಹೋಗ್ತಿದ್ದೀರಾ
ಆ ನಂದು ಇವತ್ ಪರೀಕ್ಷೆ ಇದೆ ಪರ ಶಕ್ಷೆಗೆ ಎರಡೂವರೆ ಇಂದ ಐದುವರೆಗಿದೆ ಅಂದ್ರೆ ನಾನ್ ಹನ್ನೊಂದ್ ಗಂಟೆಗೆಗ್ ಹಂಗೋಗ ತನಿ ಹನ್ನೊಂದ್ ಗಂಟೆೆಗೆ ಹೋಗಿ ಅಲ್ ಸ್ವಲ್ಪ ಪ್ಪಾ ಬರ್ದು ಬಂದಿರ್ತ ರಲ್ಲಾ ಇವಾಗ ಎಂಟುವರೆೆಯಿಂದ ಹನ್ನೊಂದುವರೆ ಗೊಬ್ಬರ ಇರುತ್ತೆ ಹನ್ನೊಂದುವರೆ ರಿಂದ ಎರಡುವರೆ ಗೊಬ್ಬರಿಗೆ ಹಂಗೆ ಅಂದ್ರೆ ಹಿಂಗ ಮಾಡಿದ್ದಾರೆ ಆ ಅಂದ್ರೆ ಹನ್ನೆರಡ್ ಜನಕ್ಕೆ ಹ ಹನ್ನೆರಡು ಜನಕ್ಕೆ ಒಂದ್ ಗುಂಪು ಮತ್ತೆ ಇನ್ನೊಂದು ಹನ್ನೆರಡ್ ವಿಜಯನ್ನ್ ಗುಂಪು ನಂದು ಸ್ವಲ್ಪ ವಾ ದೂರ ನಾನ್ ಮೂರ್ನೆೇ ಗುಂಪಲ್ಲಿದ್ದೀನಿ ಅದ್ರಿಂದ ನನ್ಗೆ ಎರಡುವರೆಯಿಂದ ಐದುವರೆಗೆ
ಸರಿ ಸರಿ ಸರಿ ಮತ್ತೆ ಸಮಾಚಾರ
ಹೇಳ್ಬೇಕ ನೋಡಿ ನೀವೇ ಮತ್ತೆ ನಿಮ್ ಕುಟುಂಬದವರೆಲ್ಲಾ ಚೆನ್ನಾಗಿದ್ದಾರಾ
ಹಾ ಎಲ್ರು ಚೆನ್ನಾಗ್ ಆರಾಮಾಗಿದ್ದಾರೆ ನಿಮ್ಮ ಕಡೆ
ಹಾ ನಮ್ಮ ಮನೇಲಿ ಆ ಎಲ್ರರು ಚೆನ್ನಾಗಿದ್ದಾರೆ ಮೊನೆೆ ತಾನೆ ಹೋಗ್ಬಿಟ್ಟ ಬಂದೆ ಮನೆಗೆ ಎಕ್ಸಾಮ ಪರೀಕ್ಷೆ ಇದ್ದಾವೆ ಅಂತ ಆದ್ರೂ ಮತ್ತೆ ಈ ಮಂಗಳವಾರ ಮತ್ತೆ ಹೋಗ್ತೀನಿ
ಹಾ ಏನಕ್ಕೆ
ಅಂದ್ರೆ ನನ್ ಮುಗಿಯುತ್ತೆ ಅಂದ್ರೆ ಈ ಸೋಮವಾರಕ್ ಮುಗಿಯುತ್ತೆ ಅಂದ್ರೆ ಎ ಎಲ್ಲ ಇನ್ ಆಗೋಯ್ತು ತ್ತು ನಂದಿ ಸೆಂವತ್ ಸೇಮ್ ಸಿಕ್ತ್ ಸೇಮ್ ಹಾ
ಐದನೇ ಸೆಮಿಸಿಸ್ಟರ್
ಆರು
ಆರನೇ ಸೆಮಿಸ್ಟರ್ ಹಾ
ಹ್ಮ ಐದಂದ್ರೆ ಇನ್ನೊಂದ್ ಸೆಮಿಸ್ಟರ್. ಷ್ಟರಿ ಹಿಂದೆ ಹೋದ್ರೆ ಇನ್ನಷ್ಟ. ಅಷ್ಟೆ ನಾನು ಆರನೇ ಸೆಮಿಸ್ಟರ್ ಮುಗಿಯುತ್ತೆ. ಸದ್ಯಕ್ಕೆ ಊಟ ಆಗ್ತಾ ಇರ್ತಾ. ನ್ ಮನೆಗೆ ಮತ್ತೆ ಇನ್ನ ಒಂದ್ ವರ್ಷ ಇರುತ್ತೆ. ಅದಿನ್ನು ಯಾವಾಗಂತ ದಿನಾಂಕ. ಹೇಳಿಲ್ಲ ಯಾವಾಗಿರುತ್ತೆ ಕಾಲೇಜ್ ಅಂತಾ ದಿನಾಂಕ ಹೇಳಿದ್ಮೇಲೆ ಮತ್ತೆ ಒಂದ್ ದ್ವಾರ ನಾವೇ. ತಗೊಂಡು ಬರ್ತೀವಿ
ಅರ್ಥ ಆಗಲಿಲ್ಲ ನೀವು
ಇತ್ತೀಚೆಗೆ ಅಂದ್ರೆ ನಮ್ಗೆ ಪರೀಕ್ಷೆ ಮುಗಿದ ಮೇಲೆ ಇದ ಲ್ಾಬ್ ಪರೀಕ್ಷೆ ಸ್ವಲ್ಪ.
ಪ್ರಯೋಗಾಲಯ ಹೌದು
ಅದ್ರಿಂದ ನಾವು ಪರೀಕ್ಷೆ ಮುಗಿದಮೇಲೆ ನಾನು ನಮ್ಮ ಅಕ್ಕ್. ಅಕ್ಕ ಅಂತಿದ್ದಾರೆ ಅವರು ಬೆಂಗಳೂರುಅಲ್ಲಿ ಒಂದ್ ದೇವಸ್ಥಾನ ಇದೆ ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನ ಅಂತಾ. ಅಲ್ಲಿಗೆ ಹೋಗ್ಬೇಕು ಕಂತ ತುಂಬಾ ವರ್ಷಗಳಿಂದ ಇತ್ತು ನಮ್ಮಗೆ.
ಹಾ ಅದಾ ಹೆಂಗೆ ಹೆಂಗ ನಿಮ್ಗೆ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಿದ್ರೆದು.
ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ವರ್ಷಗಳಿಂದ ಹೋಗ್ಬೇಕು ಹೋಗ್ಬೇಕು.
ಸರಿ ಸರಿ ಸರಿ ಸರಿ ಕೆಲವೊಂದು ಸ್ಥಳಗಳೇ ಹಾಗೆ ನೋಡಿ ನಾವವು ಅನ್ಕೊಂಡಂಗೆ ಹೋಗಕ್ಕ ಆಗಲ್ಲ ಆ ದೇವರ್ ಒಂದು ಆಶೀರ್ವಾದ ಪಡ್.
ಹಾ ಅವರ್ ಹಣೆ ಬರಹ ಅಂದ್ರೆ ನಮ್ಮ. ಅವ್ರ್ ಬರ್ದಿರ್ಬೇಕು ಅವ್ರರು ಕಡ್ಸ್ಕೋಬೇಕು ನಮಮ್ಮನ್ನ ಅವಾಗೆ ನಾವ್ ಹೋಗ್ತಿೀವಿ ಎಷ್ಟು ಹೋಗ್ಬೇಕಕ್ ಹೋಗ್ಬೇಕಂದು ಹೋಗಕ್ ಆಗಲ್ಲ.
ಅದು ಅ ಅ.
ಅ್ವ ಮತ್ತೆ ಸೊ ಭಾನ್ವಾರ್ ಅಲ್ಗುಗೋ ಮಾತ್ರ ಹೋಗಿದ್ವಿ ಯಾಕಂದ್ರೆ ಪ್ರಮವಾಸ್ಯ ಇತ್ತು ಬೇರೆ ಭಾನುವಾರ ಅಲ್ವಾ ಕಾಲೇಜು ಆ ಪೀಸುಗಳು ಹೇನುಗಳು ಅಲ್ಲಿ ಹಲ್ಲಿ ಹೋಗವ್ರ ಎಲ್ಲಾ ಅವತ್ತು ಬಂದಿದ್ರ ತುಂಬಾ ಜನ ಇದ್ರು ಅದ್ರಿಂದ ಅವತ್ ಒಂದೆ ಹೋಗಾಕಗ್ಗಿದು ಮತ್ತೆ ಸೋಮವಾರ ಕೋರಮಂಗಳ ಹಲ್ಲಿಗೆ ಟೆಕ್ಕಿ ಗಣಪತಿ ಅಂತ ಅಲ್ಲೊಂದ ದೇವಸ್ಥಾನ ಇದೆ ಅಲ್ಗೋಗಿದ್ವಾ ಹ್ಮ ಅಂದ್ರೆ ಬೆಳಿಗ್ಗೆ ಆರುವರೆಗೆ ಮತ್ತೆ ಅಂದ ಹತ್ತುವರೆಗೆ ಹಂಗೆ ಅಗರನ್ ಆಂಜನೇಯ ದೇವಸ್ಥಾನ ತಾನ ಮತ್ ತೆ ಜಗನ್ನಾಥ ಸ್ವಾಮಿ ದೇವಸ್ಥಾನ ತಾನ ಅಂತ ಅಲ್ಗೋಗಿದ್ವಿ ಅಷ್ಟೆ ಇಲ್ಗೆಲ್ಲಾ ಓಡಾಡ್ಕೊಂಡ್ದು ಯಾಕಂದ್ರೆ ನಾವ್ ಎಷ್ಟು ಒಂದ್ ವರ್ಷ ಆಯ್ತು ಹೋಗಿ ಒಂದ್ ವರ್ಷದಿಂದ ಇಲ್ಲೇ ಯಲ್ಲೋ ಮೈಸೂರ್ಗೆ ಹೋಗಿದ್ವಿ ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆ ವರ್ಷ ಈ ವರ್ಷದಿಂದ ಎಲ್ಗೂ ಹೋಗಿ ಎಲ್ಲ ಹೇಳ್ಬೇಕಂದ್ರೆ ಇವು ಯಾವಾಗ್ಲೂ ಪರೀಕ್ಷೆ ಬರೆಯೋದು ಹಸಿ ಎಲ್ಲ ಕೊಡ್ತಾ ಇದ್ರು ಅದ್ರಿಂದ ಎಲ್ಗ ಹೋಗಕ್ಕು ಆಗಿಲ್ಲ ಇಲ್ಲ ನಮಗೆ ಸಮಯ ಸಂದರ್ಭನು ಇರ್ಲಿಲ್ಲ ಹೋಗಕು ಅದ್ರಿಂದ ಮೊನ್ನೆ ಹೆಂಗು ಎಲ್ಲಾರು ಏನ್ ಕೆಲ್ಸ ಇಲ್ದಿರಾ ಇನ್ನು ಪರೀಕ್ಷೆಗೆ ಸಮಯ ಇದೆಲ್ಲ ಯಾಕ್ ಸುಮ್ನೆ ಸುಮ್ನೆ ಪಿಜೀದಲ್ ಕುತ್ಕೊಂಡು ಮಲ್ಕೊಂಡಿರ್ಬೇಕು ಓಡಾಡೋಣ ಎಲ್ಲ ನೋಡೋಣ ಮತ್ತೆ ಎಂತ
ಅದು ನಿಜನೇ ಬಿಡಿ ಒಂದೇತ ಇದ್ರೆ ಮನಸು ಮನಸ್ಸಿಗೆ ಒಂಥರಾ ಬೇಸ್
ಅದು ಬೇರೆ ಪಿಜಿ ಪಿಜಿ ಅಲ್ಲ ಇದ್ರೆ ಇನ್ನುೂ ಆಗಲ್ಲ ಮನೆಯಲ್ಲ ಇದ್ರೆ ಅತ್ತ ಇತ್ತ ಓಡಾಡ್ಬಹುದು ಹೇಳಬಹುದು ಯಾಕಂದ್ರೆ ಅದ್ರೆ ಪಿಜಿದಲ್ಲಿ ನಾಲ್ಕ್ ಗೋಡೆಗಳ ಮಧ್ಯೆ ಇರೋ ತರ ಆಗುತ್ತೆ
ಹೌ ಪಂಜರದದಲ್ಲಿವ ಪಕ್ಷಿಗಳ್ ತರ ಇಲ್ಲ ಪಂಜರದಲ್ಲಿ ಪಕ್ಷಿ ಆಗ್ದಂಗಗೆ ಇರುತ್ತೆ
ಹಾ ಅದ್ರಿಂದ ಏನ್ ಮಾಡಕ್ ಆಗಲ್ಲ
ಯವುದಾದ್ರೂ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಇರ್ಬೇಕಾಗಿತ್ತು ನೀವು ಖಾಸಗಿನ ಸರ್ಕಾರಿದ
ಹಾ
ಇಗ ನೀವು ಪಿ ಜಿ ಅಂದ್ರಲ್ಲ ಅದು ಕಾಸ ಗಿನ ಸರ್ಕಾರಿದ ಅಂದೆ
ತಾಸ ಕೊಡ್ತಿರೋದು ಮ ಅಂದ್ರೆ ತಿಂಗಳಗೊಮ್ಮೆ ಅಂದ್ರೆ ನಾವು ನಮ್ಗೆ ಆಚೆ ಕಡೆ ಅಷ್ಟ ಅಂದ್ರೆ ನಾವು ಕಾಲೇಜ್ ಹಾಸ್ಟೆಲ್ ಅಲ್ಲಿ ಇದ್ವಿ ಆದ್ರೆ ಅಲ್ಲಿ ಆರು ತಿಂಗಳ ಹಾ ಆರು ತಿಂಗಳಗೆ ಅರವತ್ತು ಸಾವಿ ರ ಕಟ್ಟಿದ್ದಾಯ್ತಲ್ಲಿ ನಾನು ಅದ್ರಿಂದ ಬ್ಯಾಡ ಅಪ್ಪಾ ನಿನಗೂ ನನ್ಗೂ ಒಂದ್ ನಮಸ್ಕಾರ ಅಂತ ಹೇಳ್ಬಿಟ್ಟು ಆಚೆ ಕಡೆ ಬಂದಿದ್ದೀನಿ ಹಾ ನಿಮ್ಗೆ ಗೊತ್ತ ಅಲ್ವಾ ಆರು ವರ್ಷ ಆರ ತಿಂಗಳಿ ಈಗೆ ಅರವತ್ ಸಾವಿರ ಅಂದ್ರೆ ಇ ಮತ್ತೆ ನನ್ ಕಾಲೇಜ್ ಒಂದ್ ಲಕ್ಷ ಆಗುತ್ತೆ ಒಂದ್ ಲಕ್ಷ ಲಕ್ಷದ ಮೇಲೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಹಂಗ ಆಗುತ್ತೆ ಒಂದ್ ವರ್ಷಕ್ಕೆ ಹಂಗು ಹಿಂಗ್ ಎರಡು ನೋಡಕ ಆದ್ರೆ ಎರಡುೂವರೆ ಲಕ್ಷ ಆಗುತ್ತ ತ್ತೆ ನಂದ ಒಂದು ವರ್ಷ ಕ್ಕೇ ಸುಮ್ನೆ ಯಾಕೆ ಅಷ್ಟು ಅಂತ ಪಿಜಿಗೆ ಬಂದ್ಬಿಟ್ಟೆ ಒಂದ್ ಸಾವಿರ ಉಳ್ಸೋಣ ಅಂತ
ಸರಿ ಸರಿ ಮತ್ತೆ ಇನ್ನೆಂತ ಸಮಾಚಾರ ಮತ್ತೆ ಇವಾಗ ಮನೆಗ್ ಹೋಗ್ತೀರಾ ಏನ್ ಕೆಲ್ಸ ಏನ್ ಮಾಡ್ತೀರಾ
ಏನು ಕೆಲ್ಸ ಮಾಡಲ್ಲ ಹೇಳ್ಬೇಕಂದ್ರೆ ಏನು ಕೆಲ್ಸ ಮಾಡಲ್ಲ ಅಡ್ಗೆ ಇನ್ನು ನಾವ ಅಮ್ಮ ಹೇಳ್ತಾನೆ ಇರ್ತಾರೆ ಅಡ್ಗೆ ಕಲ್ಟ್ಕೋ ಅಡ್ಗೆ ಕಲ್ತ್ಕೋ ಅಂತ ಆದ್ರೂ ಹಾ ಆ ಮ್ಮ್ ಹಮ್ಮ ಅಂತ ಒಂದ್ ಅನ್ನ ಮಾಡ್ತೀನಿ ಕಾಫಿ ಟೀ ಮಾಡ್ತೀನಿ ಅಷ್ಟ ಸಾಕು
ಆಗ್ಬಿಡಿ
ಅಷ್ಟು ಸಾಕು ನಮಮ್ಮ ಮಾಡ್ ತೀರ ಆದ್ರೂಕ ತಾಯಿ ಇನ್ನು ಹೇಳ್ಬೇಕಂದ್ರೆ ತರಕಾರಿ ಕಟ್ ಮಾಡ ಕೊಡ್ತೀನಿ
ಹಾ ಸರಿ ಸರಿ ಏನೋ ಒಂದ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ಬೇಕು
ಮಾಡ್ತೀನಿ
ಹಾ
ಅದಕ್ಕೇನ್ ತೊಂದರೆ ಇಲ್ಲ ಹೇಳ್ಬೇಕ ನೀವು ನಿಮ್ಮ್ ಮನೆ ಲ್ಲಿ ನಿಮ್ಮ ತಂದೆ ತಾಯಿಗೆ ಏನೇನ್ ಸಹಾಯ ಮಾಡ್ತೀರಾ
ನಾವು ಗೊತ್ತಿರೋದಲ್ಲ ನಾವು ಗಂಡ ಹುಡುಗ್ರು ಮನೆ ನಾನ್ ಅಡುಗೆಯ ಕೆಲ್ಸಗಳ ಮಾಡಿಲ್ಲ ಅಂದ್ರೂನು ಬೇರೆ ಬೇರೆ ಕೆಲ್ಸಗಳು ಇವಾಗ ನಮ್ಮ್ ಮನೆಯಲ್ಲಿ ಹೈನುಗಾರಿಕೆ ಜಾಸ್ತಿ ಹಸುಗು ಮೇಯಿಸ್ತಾರೆ.
ಹೌದಾ
ಹಸು ಮೇಯಾತೀಡು ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಸುಮಾರ ಅಂದ್ರು ಒಂದು ನಾಲ್ಕುವರೆಗೆ ಎದೇಳ್ಬೇಕು.
ಅಂದ್ರೆ ಹುಲ್ಲು ಅದೆಲ್ಲಾ ಎಲ್ಲಿ ಸಿಗುತ್ತೆ ನಿಮ್ಗೆ ಹುಲ್ಲು.
ಪ್ರತ್ಯೇಕವಾಗಿ ಜೋಳ ಜೋಳದ ಸೊಪ್ಪನ್ನು ಹಾಕೊಂಡಿ ತೇವಿ
ಹೌದಾ
ನೀರ್ ಬಿಟ್ಕೊಂಡು ಹಸಿ ಮೇವು ತಯಾರಿಸ್ಕೊಂಡೀವಿ ಮತ್ತೆ ಅದ ಒಣ ಹುಲ್ಲುನು ತಗೊತೀವಿ ಒಣ ಹುಲ್ಲನ ಒಂದ್ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನ ಬೆಳಿಗ್ಗೆ ಒಂದು ಒಂಬತ್ತ ಗಂಟೆಯಿಂದ ಒಂದ ಗಂಟೆವರೆಗೂ ಒಣ ಹುಲ್ಲಗಳು ಒಣ ಹುಲ್ಲ ಹಾಕ್ತಿವಿ.
ಹಾ
ಮಧ್ಯಾಹ್ನ ನೀರ್ ಇಟ್ಟಿದ ನಂತರ ಹಸಿ ಮೇವ್ ಹಾಕ್ತಿವಿ ಅವುಗಳಿಗೆ.
ಹೌದಾ
ಅದು ಸುಲ್ಬ್ ಸುಲಭ ಸುಲಭ ಕೆಲ್ಸನೇ ಆದ್ರೆ ಕಷ್ಟ ಪಡ್ಬೇಕು ಏನಿದೆ ಅದ್ರಲ್ಲಿ ಲಾಭನೂ ಇದೆ ನಷ್ಟನೂ ಇದೆ.
ಹಾ ಹೌದು ಒಂದೊಂದ್ಸಲ ಇವಾಗ ಜೋಳ ಇವಾಗ ನಾವು ಹೊಲದಲ್ಲಿ ಹಾಕಿರೋದಕ್ಕೂ ಅಷ್ಟೇ ಅಲ್ವಾ. ಒಂದೊಂದ್ ಸಲ ಲಾಭ ಬರುತ್ತೆ. ಒಂದೊಂದ್ಸರ ನಷ್ಟ ಬರುತ್ತೆ ಹಂಗಂತ ನಾವು ಬೆಳಿಯೋದ್ ಬಿ ಬಿಡಲ್ಲ ಅಲ್ವಾ. ಹಂಗೆ ವ ನಷ್ಟ ಬಂದ್ರು ತಗೋಬೇಕು ಲಾಭ ಬಂದ್ರು ತಗೋಬೇಕು ಸರಿ ಇಡ್ಲಾ.